ಏನು ಮಾಡುತ್ತಿದ್ದೀಯಾ ಗೆಳತಿ
ಕುಳಿತುಕೊಂಡಿದ್ದೇನೆ
ಏನ್ ಹೇಗಿದ್ದೀರಾ ಎಲ್ಲರೂ
ಚೆನ್ನಾಗಿದ್ದೀರಿ ನೀವೇಗಿದ್ದೀರಾ ನಿಮ್ಮ ಮನೆಯಲ್ಲಿ ಎಲ್ಲ ಕ್ಷೇಮವೇ
ಹಾ ಎಲ್ಲ ಕ್ಷೇಮ ಕ್ಷೇಮವಾಗಿದೆ
ಹ್ಮ
ಊಟವಯ್ತೆ
ಆಯ್ತು ನಿಮ್ಮದು
ಅಯ್ತು ಏನು ಮಾಡಿದ್ದೀರಾ ಅಡುಗೆ
ಹ್ಮ್ ನಾವು ಸ್ವಪ್ಲ್ಸಾರು ಮುದ್ದೆ
ಹ್ಮ ಎಲ್ಲರೂ ಮುದ್ದೆ ತಿನ್ನುತ್ತಾರ ನಿಮ್ಮ್ ಮನೆಯಲ್ಲಿ
ಹಾ ಮುದ್ದೆ ಬೆಳಗ್ಗೆ ಸಂಜೆ ಇರ್ಲೇಬೇಕು ಮುದ್ದೆ
ಹ
ನಿಮ್ಮ ಮನೆಯಲ್ಲಿ
ನಮ್ಮ ಮನೆಯಲ್ಲಿ ಬಸ್ಸಾರು ಮುದ್ದೆ ಮಾಡಿ
ಹ್ಮ್
ಹ
ನಿಮ್ಮ ಮನೆಯಲ್ಲಿ ನಾಸ್ತಾ ಟಿಫನ್ ಆತರ ಏನಾದ್ರು ಮಾಡ್ತೀರಾ
ಆ ಬೆಳಗ್ಗೆ ನವು ಸಮಯದಲ್ಲಿ ಮಾಡುತ್ತೇವೆ ತಿಂಡಿ
ಹ್ಮ್
ಹ್ಮ್
ತಿನ್ನುತ್ತಾರ
ಹಾ ತಿನ್ನುತ್ತಾರೆ
್ಮ ನೀವು ನೀವು ಶಾಲೆ ಕಾಲೇಜಗೆ ಹೋಗಬೇಕಾದ್ರೆ ಬಾಕ್ಸ್ ಕಟ್ಟಿಕೊಂಡು ಹೋಗುತ್ತೀರಾ
ನಾವು ಡಬ್ಬಿಯನ್ನು ತೆಗೆದುಕೊಂಡು ಹೋಗುವುದಿಲ್ಲ ಮನೆಗೆ ಬಂದು ಬಿಡುತ್ತೇವೆ ಆಲೇ ಅನ್ನೋದು ಮಧ್ಯ ಮಧ್ಯಾಹ್ನ ಸಮಯದಲ್ಲಿ
ಹ್ಮ್ ವಾಯ್ಸ ಯಾಕೋ ಒಂ ತರ ಇದೆ ಧ್ವನಿ
ಅದು ಸ್ವಲ್ಪ ನಗಡಿ ಆಗಿದೆಯೇ ಅದಕ್ಕೆ
ಮಾತ್ರ ಏನಾದ್ರು ತಗೊಳ್ಳೋದು
ಮಾತರೆ ತಗೊಳ್ಬೇಕು ನೋಡೋಣ ಬೆಳಿಗ್ಗೆ ಕೆ ಹಾಗೆ ಇದ್ದರೆ ಮಾತ್ರ ತೆಗೆದುಕೊಳ್ಳುತ್ತೇನೆ
ಹ್ಮ್ ಪರೀಕ್ಷೆ ಟೈಮ್ ಅಲ್ಲವೇ ಹುಷಾರಾಗಿ ಇರಬೇಕು
ಹಾ ಇನ್ನು ಈಗ ಪರೀಕ್ಷೆಗೆ ನಾಲ್ಕು ದಿನ ಸಮಯ ರಜೆ ಇದೆ
ರಜೆ ಇದೆಯೇ
ಆಹ ಓದಿಕೊಳ್ಳಲು ನಾಲ್ಕು ದಿನ ರಜೆ ಇದೆ
ಹ್ಮ್ ಚೆನ್ನಾಗಿ ಓದಿಕೊಳ್ಳಿ
ಹ್ಮ ನಿಮ್ಮ ಹ ನಿಮ್ಮ ಕುಟುಂಬ ಚಿಕ್ಕದಾಗಿದಯಾ ದೊಡ್ಡದಾಗಿದಯಾ
ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಎರಡು ಬ್ಯಾ ಮಧ್ಯ್ಯ
ನಮ್ಮಮ್ಮ ಅವರ ಕುಟುಂಬ ತುಂಬಾ ದೊಡ್ಡದಾಗಿದೆ
ಹ್ಮ್
ನನ್ನ ಅಪ್ಪನ ಕಡೆ ಕುಟುಂಬ ಯಾರು ಸರಿ ಇಲ್ಲ ಇರೋದು ಕಡಿಮೆ ಅದರ ಅದರಲ್ಲಿ ಸರಿ ಇಲ್ಲ
ಹ್ಮ್
ನನ್ನ ಅಮ್ಮನ ಕಡೆ ಕುಟುಂಬ ನನಗೆ ತುಂಬಾ ಇಷ್ಟ ತುಂಬಾ ದೊಡ್ಡದು
ಹ್ಮ ನಮ್ಮ ಮಾವವರು ಇದಾರಲ್ವಾ ನಮ್ಮ ಯಜಮಾನ್ರವ್ರ ಅಪ್ಪ ಅವರದು ಸ್ವಲ್ಪ ದೊಡ್ ದೊಡ್ಡ ಕುಟುಂಬ ನಮ್ಮ ಅತ್ತೆವರದು ಸ್ವಲ್ಪ ಚ ಚಿಕ್ಕ ಕುಟುಂಬ ಆದರೂ ಯಾರು ಬರುದಿಲ್ಲ ಹೋಗುವುದಿಲ್ಲ
ಹಾ
ಹ್ಮ್ ಮಾವವರು ಸಂಬಂಧ ಆದವರು ಬರುತ್ತಾರೆ ಹೋಗುತ್ತಾರೆ ಎಲ್ಲ ಮಾಡುತ್ತಾರೆ
ಹ್ಮ ನಮ್ಮ ಅಮ್ಮವರ ಕುಟುಂಬಕ್ಕೆ ಊರಿಗೆ ಹೋಗಬೇಕಾದ್ರೆ ತುಂಬಾ ಆಸೆ ಪಡುತ್ತೇನೆ ಅಲ್ಲಿ ಹೋಿ ರೆ ಎಲ್ಲಾ ಮನೆಗಳಿಗೂ ಹೋಗಿ ಎಲ್ಲರ ಜೊತೆ ಕುಳಿತುಕೊಂಡು ಮಾತಾಡಿಕೊಂಡು ವಿಷಯಗಳನ್ನು ಹಂಚಿಕೊಂಡು ಖುಷಿಯಾಗಿ ಬರಬೇಕು ಆ ತುಂಬಾ ಆಸೆ ಆಗುತ್ತದೆ ಆ ಊರಿನಲ್ಲಿ ಇರಬೇಕು ಬಂದು್
ಯಾವಾಗ್ಲಾದ್ರೂ ಹೋಗಿದ್ದೀರಾ
ತುಂಬಾ ಸರಿ ಹೋಗ್ತಾ ಇರ್ತೇನೆ ಬರುತಾ ಇರ್ತೇನೆ ಮೊದಲು ನನಗೆ ರಜೆ ಸಿ ಲ್ಲಿ ಚಿಕ್ಕವಗಳು ಇದ್ದಾಗ ನನ್ನ ಮಾವ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು ಅಲಿಯೇ ಎದ್ದು ಬಿಡುತ್ತಿದ್ದೇನೆ ರಜೆಯನ್ನು ಮುಗಿಸಿ ಿಕೊಂಡು ನಾನು ಮತ್ತೆ ಶಾಲೆಗೆ ಹೋಗಲು ಬರುತ್ತಿದ್ದೇನೆ ಊರಿಗೆ
ನಿಮ್ಮ ಜೊತೆಯಲ್ಲಿ ನಿಮ್ಮ ಅಕ್ಕಂದಿರು ಬರುತ್ತಿದ್ದಾರ
ನನ್ನ ಅಕ್ಕಂದಿರುವ ಒಬ್ಬಳು ನನ್ನ ಜೊತೆ ಬರುತ್ತಿದ್ದರು ಚಿಕ್ಕ ಅಕ್ಕಳು ಅಕ್ಕ ದೊಡ್ಡ ಅಕ್ಕ ಅಷ್ಟೊಂದು ಬರಲಿಲ್ಲ ಚಿಕ್ಕ ಅಕ್ಕ ಬರುತ್ತಿದ್ದಾಳೆ ಈಗ ದೊಡ್ಡ ೊಡ್ಡ ಹಾಕ್ಕಾನ ಅಲ್ಲೇ ಇದ್ದಾಳೆ
ಹೌದಾ
ಹ್ಮ್
ಅದೇ ಊರಿಗೆ ಕೊಟ್ಟಿದ್ದಾರೆ
ಹಾ ಅದೇ ಊರಿಗೆ ಕೊಟ್ಟಿರುವಂತದ್ದು ಅಮ್ಮ ಅವರ ದೊಡ್ಡಪ್ಪ ಮಗನ ಮಗನಿಗೆ ಕೊಟ್ಟಿರುೋದು
ಹ ಸಂಬಂಧವೇ ಆಯ್ತಲ್ಲವೇ
ಹ ಅದೇ ಹೇಳುತ್ತಿಲ್ಲವೇ ದೊಡ್ಡ ಸಂಬಂಧ ಇದೆ ಅಮ್ಮನ ಕಡೆ ಎಂತ ಹ್ಮ್
ನಿಮ್ಮ ಅಮ್ಮನವರ ಅಣ್ಣ ಅಂದಿರು ಬಂದು ಹೋಗಿದ್ದಾರೆ ಯಾವಾಗಲ್ಲ ಆದರೂ ನಿಮ್ಮ ಮನೆಗೆ
ಅವರು ಬರುೋದು ಕಡಿಮೆ ಅವರ ಹೆಂಡತಿಯರನ್ನು ಕಳುಹಿಸಿಿಕ ಕೊಡುತ್ತಾರೆ ಅರ್ಷಿನ ಕುಂಕುಮ ಕೊಡರು ನೋಡಿಕೊಂಡು ಬರಲು
ಹಾ ಹಾ ಹಾ ತಾಂಬುಲ್ಲ ಕೊಡಲ್ಲ
ಹ್ಮ ಇಲ್ಲ ಅಂದ್ರ ಮ ಈ ಅಮ್ಮನನ್ನೇ ಕರೆಸಿಕೊಳ್ಳುತ್ತಾರೆ ಊರಿಗೆ ಅರಿಶಿಣ ಕುಂಕುಮ ಒಡದು ವರ್ಷಕ್ಕೊಮ್ಮೆ ಎಲ್ಲಾ ಹಣ್ಣಂದಿರು ತನ್ನ ಹೆಣ್ಣು ಮಗಗಳಿಗೆ ಅರ್ಶನಾ ಕುಂಕುಮ ಕೊಡುತ್ತಾರೆ
ಹ್ಮ್ ಮತ್ತೆ ಎಲ್ಲಾರ ಮನೆಗೂ ಹೋಗುತ್ತಾರೆ ಅಂತ ಅರ್ಥ ಆಯ್ತು
ಎಲ್ಲರ ಮನೆಗೂ ಹೋಗುತ್ತಾಳೆ ನನ್ನ ತಾಯಿ ಆದರೆ ನಾನು ನನಗೆ ಇಷ್ಟವಾದ ಮನೆ ಗಳಿಗೆ ಮಾತ್ರ ಹೋಗಿ ಬರುತ್ತೇನೆ
ಹ್ಮ್ ಹ ನಿಮ್ಮ ತಾಯಿ ಅಂದ್ರ ಅಣ್ಣಂದಿರು ಎಲ್ಲ ಒಂದೇ ಸಮ ನೋಡುತ್ತಾರೆ ನಮಗೆ ಇಷ್ಟವಾದರೆ ಮಾತ್ರ ನಾವು ಹೋಗಿ ಬರುವುದು ಅನ್ನೋದು ನಮ್ಮ ಅಭಿಪ್ರಾಯ ಅದು ನಿಮ್ಮ ಅಮ್ಮನೆ ಎಲ್ಲಾ ಅಣ್ಣಂದಿರು ಒಂದೇ ಸಮಯ ಇದ್ದಾರೆ ಅದಕ್ಕೆ ನಿಮ್ಮಮ್ಮ ಎಲ್ಲಾ ಮನೆಗಳಿಗೂ ಹೋಗಿ ಬರುತ್ತಾರೆ
ಹ್ಮ ಅವರಿಗೆ ಎಲ್ಲಾ ಅಣ್ಣಂದಿರುೂ ಒಂದೇ ಆದರೆ ಕೊನೆಯ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಇದೆ ಯಾಕಂದ್ರೆ ಕೊನೆಯ ಅಣ್ಣ ನೋಡಿಕೊಂಡಿದ್ದು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅವರ ಜೊತೆಯೇ ಶಾಲೆಗೆ ಹೋಗುತ್ತಿದ್ದರು ಚಿಕ್ಕವಲ್ಲಿದ್ದಾಗ ಆದರಿಂದ ಅಣ್ಣನ ಜೊತೆ ಬಾಂಧವ್ಯತ ಸ್ವಲ್ಪ ಗಟ್ಟಿಯಿಯಗಾಗಿದೆ
ಹ್ಮ್ ಹಾಗೆ ಮುಂದುವರಿಲಿ ಇರುವ ತನಕ
ಹ ನನ್ನ ದೊಡ್ಡಮ್ಮ ಮನೆ ತುಂಬಾ ಕಡೆಗೆ ಇದೆ ಊರಿನಿಂದ ಯಾಚೆ ಸ್ವಲ್ಪ ಹಾ ಮನೆಗೆ ಹೋಗಲು ನನಗೆ ತುಂಬಾ ಇಷ್ಟ
ಹ ಹ್ಮ್ ನಿಮ್ಮ ಅಮ್ಮನ ಅಕ್ಕಾನ
ಹ ಅಮ್ಮನ ಹಕ್ಕ ದೊಡ್ಡಮ್ಮ ಮತ್ತೆ ಅಣ್ಣ ದೊಡ್ಡಪ್ಪ ಇರುತ್ತಾರೆ
ಅಲ್ಲಿ ಹೋಗಿ ಹೇಗ್ಬೇಕು ಆ ಮೂವರು ಇರುತ್ತಾರೆ ಅಣ್ಣ ಕೆಲವೊಮ್ಮೆ ಕೆಲಸಕ್ಕೆ ಹೊರಟು ಹೋಗಿದ್ದಾರೆ ಆ ದೊಡ್ಡೊಮ್ಮ ತಮ್ಮ ದೊಡ್ಡಪ್ಪ ಇರುತ್ತಾರೆ ಮನೆಯಲ್ಲಿ ಹ್ಮ್ ಮನೆ ಮುಂದೆ ಗಿಡಗಳ ಎಲ್ಲ ಗಿಡಗಳು ಇದ್ದಾವೆ ಮರಗಳಿದ್ದಾವೆ ತುಂಬಾ ಚೆನ್ನಾಗಿದೆ ಅವರ ಮನೆ ಹತ್ರ
ಪ್ರಕೃತಿ ಚೆನ್ನಾಗಿದ್ರೆ ಇರೋದಕ್ಕೂ ಇಷ್ಟವಾಗುತ್ತದೆ
ಹ್ಮ
ಹ್ಮ್ ನೀನು ಗೆಳತಿ
ಹೇಳಬೇಕು ನಿನ್ನ ಮಗನ ಹೆಸರು
ದೊಡ್ಡ ಮಗ ಹೆಸರು ಮನ್ವಿತ್ತು ಚಿಕ್ಕ ಮಗ ಹೆಸರು ಶ್ಷಮಿತ್ತು
ಸರಿ ಆಗಿದರೆ ನೀವು ನಿಮ್ಮ ತಂಗಿಗೆ ಕರೆ ಮಾಡಿದ್ದೀರಾ ಎಂದು
ಹಾ ಸಂಜೆ ಮಾಡಿದ್ದೆ ಆಗಲೇ ನಾವ ತಮ್ಮ ಮಾಡಿದ್ದರು ಮಕ್ಕಳನ್ನು ಮಾತಾಡಿಸಲು ಅಂತ ಆಗ ಮಾತಾಡಿದ್ದೆ
ನಿನ್ನ ಮಕ್ಕಳು ಅವರ ಅಜ್ಜಿಯನ್ನು ಕೇಳುತ್ತಾರ
ಹಾ ಕೇಳುತ್ತಾರೆ
ಅವರಿಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟವೇ
ಹಾ ತುಂಬಾ ಇಷ್ಟ ನಮ್ಮ ಚಿಕ್ಕವನಿಗೆ ಇದ್ಯೋ ಇಲ್ಲ ಗೊತ್ತಿಲ್ಲ ನ ತಮ್ಮ ದೊಡ್ಡ ಮನೆಗೆ ಇದೆ ತುಂಬಾ ಪ್ರೀತಿ ಇದೆ
ದೊಡ್ಡವ ನಿಮ್ಮ ಊರಿನಲ್ಲೇ ಸ್ವಲ್ಪ ದಿನ ಬೆಳೆದಿದ್ದಾನೆ ನಾಲ್ಕು ಐದು ವರ್ಷ ಅವನು ಅವರ ಅಜ್ಜಿಯ ಬಳಿಯೇ ಇದ್ದ ಅನಿಸುತ್ತದೆ
ಹಾ ಅದಕ್ಕೆ ತುಂಬಾ ಪ್ರೀತಿ ಅವರ ಅಜ್ಜಿ ಅಂದರೆ ಚಿಕ್ಕವನಿಗೆ ಅಲ್ಪ ಸ್ವಲ್ಪ ಇನ್ನು ಎರಡು ದಿನ ಹೋದರೆ ಗೊತ್ತಾಗುತ್ತೈತೆ ಈಗ ಗೊತ್ತಾಗುದಿಲ್ಲ ಇನ್ನ ಸ್ವಲ್ಪ ದಿನ ಹೋದ್ರೆ ಯಾರ ಮೇಲ್
ತಾನೆ ನಿನ್ನ ಚಿಕ್ಕ ಮಗ ಯಾರು ಹತ್ರ ಏನಿದೆ ಅದರ ಮೇಲೆ ಅವನು ಅವಲಂಬನೆ ಆಗಿರುತ್ತ
ಅವನಿಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳವರ್ಗೂ ನಿದ್ದೆ ಬರುವುದಿಲ್ಲ ಅವನಿಗೆ ಆರ ಮೈ ಹ
ಮುಖ್ಯವಾಗಿ ಇನ್ನೇನು ಕಡತಿ
ನೀ ಹೇಳಬೇಕು
ನಿಮ್ಮ ಗನ್ನ ದಿನಕ್ಕೆ ನಾ ತಂಗಿ ಅಣ್ಣ ತಮ್ಮ ಇದ್ದಾರ ಅಕ್ಕ
ಆ ಇಲ್ಲ ಅಣ್ಣ ಒಬ್ಬ ಇದ್ದಾರೆ ಅಷ್ಟೇ ತಂಗಿ ಇರೋ ಅಣ್ಣ ತಮ್ಮಂದಿರೋ ಯಾರು ಇಲ್ಲ ಅನ್ನ ಒಬ್ಬ ಇದ್ದಾರೆ ಅವ್ರಮ್ಮ ಅವ್ರನ್ನ ಫಸ್ಟ್ ಮೊದಲನೇವರು ಇವ್ರು ಎರಡನೇ ಅವರು
ಹ್ಮ ಅವರಿಗೆ ಎಷ್ಟು ಜನ ಮಕ್ಕಳು ಅವರ ಅಣ್ಣನಿಗೆ
ಅವರ ಅಣ್ಣನಿಗೆ ಒಂದು ಒಬ್ಬ ಮಗ ಒಂದು ಗರ್ಭಿಣಿಯಲ್ಲಿದ್ದಲ್ಲಿ ಹೊಟ್ಟೆ ಒಳಗಡನೆೇ ಹೋಗಿಬಿಟ್ಟಿತ್ತು ಪ್ರಾಣ ಹ ಅದನ್ನು ತಗೋಸಿದ ಆದ ಮೇಲೆ ಮಕ್ಕಳು ಇಲ್ಲದಂತೆ ಆ ಪ್ರಯ ಹ ಆಪ್ರೇಷನ್ ಮಾಡಿಸಿಕೊಂಡಿದ್ದರು ಒಂದೇ ಮಗು ಇವಾಗ
ಹಾ ಸದ್ಯಕ್ಕೆ ಅದೇ ಅವರಿಗೆ ದೊಡ್ಡದು ಬಿಡಿ
ಹಾ ದೇವರ ಯಾರ್ಯಾರಿಗೆ ಯಾವ್ಯಾವ್ ತರ ಕೊಟ್ಟಿರ್ತಾನೆ ಗೊತ್ತಿಲ್ಲ ಹಾ ದೇವರು ಕೊಟ್ಟಿದ್ದನೆ ತೆಗೆದುಕೊಳ್ಳಬೇಕು ಅಷ್ಟೆ
ಸರಿ ಗೆಳತಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು
ಹ್ಮ್ ನಿಮಗೂ ಅಷ್ಟೇ ಧನ್ಯವಾದಗಳು ಹ ಯಾರ